ಹಲೋ ಹಾ ಹಾ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹಾ ಕೇಳಸ್ ತಾಯ್ದೆ ನಿಮ್ಗ ಕೇಳ್ಸತಾ ಇದೇನ. ಹಲೋ ಹಲೋ ಹಲೋ ಧ್ವನಿ ಕೇಳಿಸ್ತಾ ಇದೇನ ನಿಮ್ಗೆನಂದು. ನಾನು ಏನ್ ಮಾಡ್ತಾ ಇಲ್ಲ ನೋಡಿ ನನ್ ಸುಮ್ನೆ ಕೂತ್ಕೊಂಡಿದ್ದೀನಿ ನೀವೇನ್ ಮಾಡ್ತಾ ಇದ್ದೀರಾ.
ನಾವು ಕೂಡ ಸುಮ್ಮ್ನೆ ಹಾಗೆ ತಿರುಗಾಡ್ತಾ ಇದ್ದೀವಿ ನೋಡಿ. ಅಂದಾಗೆ ನ ನಷ್ಟ ಆಯ್ತಾ. ಹ್ಮ್ ಹ್ಮ್ ನಮ್ದು ಕೂಡ ಆಯ್ತು. ಏನ್ ತಿನ್
ಹೇಲ್ತಿ ನಾವ್ ಬಂದ್ಬಿಟ್ಟು ಶಾವ್ಗೆ ಗೊತ್ತಾ ನಿಮ್ಗೆ. ಹಲೋ ಹಲೋ ಹಲೋ ನಿಮ್ ಧ್ವನಿ ಸರಿ ಕೇಳಿಸ್ತಿಲ್ಲಾ ನನ್ಗ
ನಿಮ್ದು ನಮ್ಗೆ ಕೇಳಸ್ತಾ ಇದೆ.
ಹಾ ಹಾ ಹಾ ನಿಮ್ದು ಸ್ವಲ್ಪ ಕಟ್ಕಟ್ ಹಾಗೆ ಬಂತು ಇರ್ಲಿ ಬಿಡಿ ಇವಾಗ ಇವಾಗ್ ಕೇಳಿಸ್ತಾ ಇದೆನಾ. ಆ ನಮ್ಮಲ್ಲಿ ಶಾವಗೆ ಅಂತ ಮಾಡಿದ್ರು ಅದನ್ನ ಸೇವನೆ ಮಾಡಿದ್ವಿ ನೀವೇನ್ ತಿಂದ್ರಿ
ನಮ್ಮಲ್ಲಿ ಶಾವಿಗೆ ಉಪ್ಪಿಟ್ಟು ಅಂತ ಮಾಡಿದ್ರು ಅದು
ನೀವು ಶಾವ ಹೋಗ ಬಿಿಡ್ತೀನ್್ರಾ
ಹಾ ಹೌದು
ಮತ್ತೆ ಅದ್ರ ಜೊತೆ ಪುಡಿ ಅಂತ ಬರುತ್ತೆ ಚಟ್ನಿ ಅಂತ ಬರುತ್ತೆ ಅದ್ರ ಜೊತೆ ಏನ್ ತಿಂದ್ರಿ
ನಾವು ಅದ್ರ ಜೊತೆ ನಾ್ ಏನು ತಿಂದಿಲ್ಲ ಬರಿೀ ಅದ ಶಾವಾಗೇ ಹೋಗಬಿಟ್ಟು ತಿಂದ್ವಿ
ಚಟ್ನಿ ತಿನ್ಲಿಲ್ಲ
ನಮ್ಮಲ್ಲಿ ಚಟ್ನಿ ಮಾಡಿದ್ ನೋಡಿ ಅಂದಾಗೆ ಏನ್ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೀರಾ ನೀವು
ನಾವ ನಾವು ಕೆಲ್ಸ ಮಾಡ್ತಾ ಇದ್ದೀವಿ ನೋಡಿ
ಅದೇ ಏನ್ ಏನ್ ಕೆಲ್ಸ ಮಾಡ್ಕೊಂಡಿದ್ದೀರಾ
ಸುಮಮ್ಮನೆಾಗಿೆ ಮನವಲ್ಲ ಕೆಲ್ಸ
ಮನೆ
ಮನೆಯಿಂದ ಹೊಲ ಇದೆಯಲ್ಲ ಹೊಲಕ್ಕೆ ಹೋಗೋದು ಹಾ ಹೌದು
ಆ ಹಾ ಮನೆಯಿಂದ ಹೊಲಕ್ ಹೋಗು ಕೆಲ್ಸ ಮಾಡ್ಕೊಂಡಿದ್ದೀರಾ ನೀವು
ಹಾ ಹೊಲ್ದಲ್ಲಿ ಕೆಲ್ಸ
ಅಂದಾಗೆ ಹೇಗಿದೆ ರೈತರ ಜೀವನ
ಚೆನ್ನ ಹಾ ಚೆನ್ನಾಗಿದೆ ನಡೀತಾ ಇದೆ ಈಗ
ಹ ಹ ಹಾ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಇವಾಗ ಸದ್ಯಕ್ಕೆ
ನಾ ಇವಾಗ ಸುಮ್ನೆ ಕುೂತ್ಕೊಂಡಿದ್ದೀನಿ ನೋಡಿ
ಸುಮನೆ ಕುೂತ್ಕೊಂಡಿದರಾ ಏನ್ ಕೆಲ್ಸ ಇವತ್ತೇನ್ ಕೆಲ್ಸ ಇಲ್ವಾ
ಇಲ್ಲ ಇಲ್ಲ ಇವತ್ತು ಭಾನುವಾರ ಅಲ್ವಾ ಹ್ಮ್ ಸುಮ್ನೆ ಹಾಗೆ ವ ವಾರ ಎಲ್ಲಾರ ಕೆಲ್ಸ ಮಾಡಿ ಬೇಸರ ಆಗರುತ್ತೆ ಅದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ ಹೋಗಿಲ್ಲ ಹೊಲಕ್ಕೆ
ಪಂದಿಸಾ ರಾಜಾಹಾನಿ
ಹಾ ಹೌದು ತಾವು ತಾವೇನ್ ಮಾಡ್ಕೊಂಡಿದ್ದೀರಾ
ನಾವವು್ ಬಂದ್ಬಿಟ್ಟು ಆಹ ನಾವು ಇದು ಏನು ನಾ್ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ತಂತ್ರಜ್ಞಾನ ಕಂಪ್ಯೂಟರ್ ತಂತ್ರಜ್ಞಾನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ
ಹ್ಮ್
ಸೊ ಕಂಪ್ಯೂಟರ್ ವಿಜ್ಞಾನ
ಹಗೆ
ನಲ್ಲಿ ಹ ನಮ್ಮಲ್ಲಿ ಈಗ ನೀವು ಕಂಪ್ಯೂಟರ್ ವಿಜ್ಞಾನ ಅಂತ ಅಂದ್ರೆ ಏನ್ ಗೊತ್ತಾ
ಹ್ಮ್
ನೀವ ಇವಾಗ ನಮ ಜೊತೆ ಅ ಒಂದು ಆಪ್ ನ ಮೂಲಕ ಮಾತಾಡ್ತಿದ್ದೀರಾ
ಹ್ಮ್
ನಮ್ಮ ಧ್ವನಿ ನಿಮ್ಗೆ ಕೇಳಿಸ್ತದೆ ಇದರಿಂದ ಒಂದು ಕಾರ್ಯ ಅನ್ನೋ ಒಂದು ಆಪ್ ಇಂದ
ಹಾ
ಆ ಆ್ಯಪ್ನ ಹೇಗೆ ಮಾತಾಡ್ಲಿಕ್ಕೆ ಅನುಕೂಲವಾಗಿ ಸೃಷ್ಟಿ್ಾರೋ ಆ ಆ್ಯಪ್ನ ಯಾರು ಸೃಷ್ಟಿ್ಾರೋ ಅವ್ರನ್ನ ಕಂಪ್ಯೂಟರ್ ವಿಜ್ಞಾನ ಆಹ ಕೆಲ್ಸ ಮಾಡೋರು ಅಂತ ಅಂತಾರೆ ನಮ್ಮಲ್ಲಿ ಏನ್ ಗೊತ್ತಾ ಈ ತರದ ಆ್ಯಪ್ಗಳಗಳನ್ನು ನಾವು ಮಾಡ್ತೇವೆ
ಹ್ಮ್
ಮಾಡಿದ್ ನಂತರ ಅದು ಬೇರೆ ಬೇರೆ ಇವಾಗ ನೀವು ಊಟ ಊಟ ಮಾಡ್ಲಿಕ್ಕೆ ಸ್ವಿಗ್ಗಿ ಝೊಮ್ಯಾಟೊ ಅಂತ ನೋಡಿರ್ಬಹುದು
ಹ್ಮ್
ಫೋನಲ್ಲಿ ನೀವು ತಕ್ಷಣ ನಿಮ್ಮ ನಿಮ್ಮ ಹತ್ರ ಹಣ ಇದ್ದ ತಕ್ಷಣ ನೀವು ಯಾವುದಾದರೂ ಒಂದು ಹೋಟೆಲ್ ನಲ್ಲಿ ನೋಡ್ಬಿಟ್ಟು ನೀವು ಹ ಅದನ್ನ ಖರೀದಿ ಮಾಡ್ಕೊಂಡ್ ತಿನ್ನಬಹುದು ಅರ್ಧ ತಾಸಲ್ಲಿ ನಿಮ್ ಮನೆ ಆತ್ರ ಬರುತ್ತೆ ಅಂಥದೇ ಒಂದು ಬಳಕೆ ಮೊಬೈಲ್ ಆಪ್ ನ ತಯಾರಸೋದಾಗಿರ್ಬಹುದು ಅಥವಾ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಇವಾಗ ರಾಪಿಡೊ ಅಂತ ಬರುತ್ತೆ
ಹ್ಮ್
ಅದಾಗಿರ್ಬೋದು ಸೊ ಈ ತರ ಎಲ್ಲಾ ಆಪ್ಗಳನ್ನ ನ ನಾವು ಸೃಷ್ಟಿ ಮಾಡ್ತೀವಿ ನೋಡಿ
ತಾವು ಕೂಡ ತಯಾರಿಸ್ತೀರ
ಹ ನಾನು ಒಂದು ವೆಬ್ ಆಪ್ನ ಮಾಡಿದ್ದೆ ಅಂದ್ರೆ ಯಾವತರ ಗೊತ್ತಾ
ಹ್ಮ್
ಈಗ ಅ ನೀವು ಅ ಮನೇನ ನೋಡ್ಬೇಕಂತ ಅನ್ಕೊಳ್ಳಿ
ಹ್ಮ್ ಏನ್ನು
ಮನೆ ಮನೆ ಮನೆ ಬೇಕು ಅಂತ ಅನ್ಕೊಳ್ಳಿ ನಿಮ್ಗೆ ಮನೆ ಆಗ್ಲಿ ಜಾಗ ಆಗ್ಲಿ ಎಸ್ಟೇಟ್ ಆಗ್ಲಿ ಯಾವ್ದಾದ್ರು ಸೊ ಆ ತರದು ನಿಮಗೆ ನೋಡ್ಲಿಕ್ಕೆ ನಾನ್ ಮಾಡಿರೋ ಆಪ್ ನಲ್ಲಿ ನೀವು ಹೋದ್ರೆ ನಿಮ್ಮ ನಿಮ್ಗೆ ಎಷ್ಟು ಎಷ್ಟ್ರಲ್ಲಿ ಬೇಕು ಏನ್ ಬೇಕು ಎತ್ತ ಅನ್ನೋದು ನಿಮ್ಗೆ ತೋರ್ಸುತ್ತೆ ಅದು ಕೇಳುತ್ತೆ ನಿಮ್ಮನ್ನ ನೀವು ಅದು ಅದನ್ನ ಹೇಳಿದ್ರೆ ನಿಮ್ಗೆ ನಿಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಜಾಗದಲ್ಲಿ ಇರುವ ಮನೆಗಳನ್ನ ಮತ್ತು ಜಾಗಗಳನ್ನ ತೋರ್ಸುತ್ತೆ ಸೊ ಈ ತರ ನಡೆಯುತ್ತೆ
ಹ್ಮ ಹ್ಮ ಹಂಗೆ
ಹಾ ಹಂಗೆ ಅಂದಾಗಿ ಏನು ನೀವು ನೀವೇನ್ ಮಾಡ್ತಿದ್ದೀರಾ ಇವಾಗ
ಇವಾಗ ನೋಡಿ ಸುಮ್ನೆ ಹಾಗೆ ಕೂತ್ಕೊಂಡಿದ್ದೆ ನೀವು ಕಾಲ್ ಮಾಡಿದ್ರೆ ಮಾತಾಡ್ತಾ ಇದ್ದೀನಿ
ಕ್ರಿಕೆಟ್ ಆಡ್ತೀರಾ ನೀವು
ಹಾ ಆಡ್ತಿದ್ವಿ ಇವಾಗ ಆಡೋದಿಲ್ಲ
ಏನ್ ನಿಮಗೆ ಆಹ ಎಸೆತ ಇಷ್ಟಾನ ಇಲ್ಲ ಬಾಲ್ ಓಡಿಯೋದ ಇಷ್ಟಾನ ಬ್ಯಾಟಿಂಗ್ ಇಷ್ಟಾನಾ
ನನಗೆ ಬ್ಯಾಟಿಂಗ್ ಇಷ್ಟ
ಹಾ ಹಾ ಬ್ಯಾಟಿಂಗ್ ಆಡ್ತೀರಾ ನೀವು
ಹ್ಮ್
ಎಷ್ಟ್ ರನ್ನ ಹೊಡಿತೀರಾ ಒಂದ ತಾಸ್ಗೆ
ಒಂದ್ ತಾಸಿಗೆ ಗೊತ್ತಿಲ್ಲಪ್ಪಾ
ಹಾ ಹೆ ತಾಸ್ ಗೆ ಅಂತೀನಿ ನೋಡಿ ಒಂದು ಐದ್ ಓವರ್ ಗೆ
ಎನ್ಸಿಲ
ಹ ಹಾ ಹಾಗೆ
ಹ್ಮ್ ತಾವ ಯಾವ್ದ್ ಯಾವುದಕ್ಕೆ ಆಟ ಆಡ್ತೀರ
ನಾನ್ ಬಂದ್ಬಿಟ್ಟು ಕಬಡ್ಡಿ ಆಡ್ತೀನಿ ಕ್ರಿಕೆಟ್ ಆಡ್ತೀನಿ ತ್ರೋಬಾಲ್ ಆಡ್ತೀನಿ ತಿನ್ನಿ ಮತ್ತೆ ಅನುಕೂಲಕ್ಕೆ ತಕ್ಕಂಗೆ ವಾಲಿಬಾಲ್ ಆಡ್ತೀನಿ
ಹ್ಮ್
ರನ್ನಿಂಗ್ ಮಾಡ್ತೀನಿ ನಂದು ಹಾಗೆ ಮಾರ್ಷಲ್ ಆರ್ಟ್ಸ್ ಇದೆ ಪಂಚಸ್ ಮಾಡ್ತೀನಿ ಕಿಕ್ಸ್ ಮಾಡ್ತೀನಿ ಸೊ ನನಗ್ ಯಾವ್ಯಾವ ಅವಾಗ ಏನೇನ್ ಇಷ್ಟ ಆಗುತ್ತೆ ನಾನು ಅದನ್ನ ಮಾಡ್ತೀನಿ ನೋಡಿ.
ಹೌದು ಹಂಗೆ.
ಹ ಹಾ ನಾವ ಒಂಥರ ಸರ್ವಾಂತರಯಾಮಿ ಇದ್ದಂಗೆ ನೋಡಿ.
ಹ್ಮ್.
ಹ್ಮ್ ಹಂಗೆ ಅಡ್ಗೆ ಮಾಡಕ್ ಬರುತ್ತಾ ನಿಮ್ಗೆ.
ಇಲ್ಲ ಬರೋದಿಲ್ಲ ತಮಗ್ ಬರತ್ತಾ.
ಹಾ ಹಾ ನನಗ ಬರುತ್ತೆ ಏನಾದ್ರು ಹೇಳ್ಕೊಡ್ಲಾ.
ಹಾ ಹೇಳ್ಕೊಡಿ.
ನೀವು ಮನಲಿ ಒಬ್ಬ್ರ ಇದ್ದಾಗ ಒಂದು ಆಹಾರ ಪದಾರ್ಥ ಇದೆ ಹೇಳ್ಕೊಡ್ತೀನ್ ನೋಡಿ.
ಹಾ ಹೇಳಿ.
ಆ. ಮೊದ್ಲು ನೀವು ಏನ್ ಮಾಂಸಾಹಾರಿ ಸೇವನೆ ಮಾಡ್ತೀರಾ ಇಲ್ಲ ಸಸ್ಯಾಹಾರಿ ಸೇವನೆ ಮಾಡ್ತೀರಾ.
ಎರಡು ತಿಂತೀವಿ ನಾವು.
ಅಂದ್ರೆ ನಿಮಗೆ ಅನುಕೂಲಕ್ಕೆ ಅಂದ್ರೆ. ಮನೆಯಲ್ಲಿ ಯಾರು ಇಲ್ದಾಗ ನೀವ ಮೊಟ್ಟೆನಾ ಮಾಡ್ಕೋತೀರ ಅಲ್ವಾ. ನಿಮ್ಗೆ ಅಭ್ಯಾಸ ಇದೆ ಅಲ್ವಾ ಮೊಟ್ಟೆ ಹಾ. ಹ ತಿಂತೀರಲ್ವಾ ಸೊ ನಾನು ಅದನ್ನ ನಿಮಗೆ ಮಾಡೋದನ್ನ ಹೇಳ್ಕೊಡ್ತೇನೆ ಕೇಳಿ.
ಹಾ ಸರಿ.
ಮೊದ್ಲು ಒಂದು ಮೂರು ಮೊಟ್ಟೆಯನ ತಂದಿಟ್ಕೊಂಬಿಡಿ. ನಿಮ್ಮ್ ಒಬ್ರಿಗೆ ಆದ್ರೆ ಮೂರ್ ಮೊಟ್ಟೆ ತುಂಬಾ ಆಯ್ತು ಚನ್ನ ಅಂದ್ರೆ ನಿಮ್ಗೆ. ಒಳ್ಳೆ ಅಹಹ ಒಂಥರಾ ಏನು ಮೊಟ್ಟೆಯ ರುಚಿ ಸಿಗುತ್ತೆ ನಿಮ್ಗೆ. ಬಾಯಲೆಲ್ಲ ಮೊಟ್ಟೆ ಮೊಟ್ಟೆ ಬರುತ್ತೆ. ಎರಡಾದ್ರೆ ಅಹ ಒಂದ್ ಲೆಕ್ಕಕ್ಕೆ ಕಡಿಮೆ ಆಯ್ತು ಮೂರ ಆದ್ರೆ ನಿಮಗೆಗ್ ತುಂಬಾ ಅನುಗುಣವಾಗಿ ನೀವು ಮೊಟ್ಟೆಯನ ಮೊಟ್ಟೆ ರುಚಿಯನ್ನ ಸವಿಬಹುದು.
ಹ್ಮ್.
ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಆ ಒಂದು ಮೂರು ಮೊಟ್ಟೆನ ತಂದಿಟ್ಕೊಂಬಿಡಿ ನಿಮ್ಮ ಹತ್ರ ಆ ಮನೇಲಿ.
ಹಾ ಹ ಸರಿ.
ಮೂರು ಮೊಟ್ಟೆನ ಅಂಗಡಿಿಗೆ ಹೋಗಿ ತಂದ್ಬಿಟ್ಟು ಅಹ ಸಣ್ಣಗೆ ಉಳಗಡ್ಡಿ ಮತ್ತೆ ಸಣ್ಣಾಗಿ. ಟೊಮೆಟೆನ್ನ ಹೆಚ್ಚಬಿಟ್ಟು.
ಹ್ಮ್.
ಒಂದು ಬಾಂಡ್ಲಿಗೆ ಎಣ್ಣೆ ಎಣ್ಣೆ ಹಾಕ್ಬಿಡಿ ಎಣ್ಣೆ ಹಾಕ್ಬಿಟ್ಟು ಅದನ ಮೆಲ್ಲಗೆ ಕಾಯಲು ಬಿಟ್ಬಿಟ್ಟು ನೀವು ಮೊದಲು. ಉಳ್ಳಾಗಡ್ಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನ ಒಂದ್ ಚೂರು ಅಲ್ಲಾಡ್ಸಿ ಒಂದ ಒಂದ ನಿಮ ಒಂದವರೆ ನಿಮಿಷ ಅಲ್ಲಾಡಿದ ನರ ಟಮಟನ್ ಹಾಕ್ಬಿಡಿ.
ಹ್ಮ್.
ಟಮಟನ್ ಹಾಕಿದ್ ನಂತ್ರ. ಟಮೆಟೆಏ ಏನ್ ಹೆಚ್ಚಚ್ಕೊಂಡಿರ್ತೀರಲ್ ಒ ಟಮಟೆ ಹೆಚ್ಕೊಂಡಿರ್ ಅದ್ರಲ್ಲಿ ಅರ್ಧ ಟಮೆಟ ಹಣ್ಣನ ನೀವ ಹಾಕಿ.
ಹ್ಮ್.
ಅದರಲ್ಲಿ ಅರ್ಧ ಟೊಮೆಟಣ್ಣ ಹಾಕಿದ ನಂತರ ಸ್ವಲ್ಪ ನೀವು ಅಲ್ಲ ಬಳ್ಳುಳ್ಳಿ ಮಿಶ್ರಣ ಇರ ಅಲ್ವಾ ಅಲ್ಲೇ ಇರುತ್ತೆ ಮನೇಲ್ಲೇ ಇರುತ್ತೆ ಅದು ಅದನಾ ತಾನ ಬಿಟ್ಟು ಅಲ್ಲಾಡ್ಸಬಿಟ್ಟು ನೀವು ಚೂರು. ಅರಶಿನ ಪುಡೆ ಚೂರು ಖಾರ ಪುಡಿಯನ್ನ ಅಲ್ಲಾಡಿಸಿ.
ಹ್ಮ್.
ತದನಂತರ ನೀವ ಏನ್ ಮಾಡ್ಬೇಕು ಅಂತ ಅಂದ್ರೆ ಆಹ ಗರಂ ಮಸಾಲೆ ಇರ್ತಲ್ಲ ಅದನ್ನ ಅಲ್ಲಾಡ್ಬು. ಒಂದು ಸ್ವಲ್ಪ ಸ್ಪ ನೀರನ್ನ ಹಾಕಿ ಒಂದು ಚೂರ್ ಅಂದ್ರೆ ಒಂದು ಒಂದು ಒಂದು ಕಾಲ್ ಗಿಂಡಿಯ ಅಷ್ಟು ನೀರನ್ನ ಹಾಕಿ.
ಹ್ಮ್.
ಅದು ಹಾಕಿದ್ ನಂತರ ಅ ಅದು ನೀವೇನ್ ಇನ್ನು ಅರ್ಧ ಟೊಮೆಟೆನನ್ನು ಉಳಿಸಕೊಂಡಿರ್ತೀರಲ್ವಾ.
ಹಾ ಹೌದೌದು.
ತಗೊಂಡ್ಬಿಟ್ಟು ನೀವು ಕೈಯಿಂದ ಕಿೂಚಿ ಕೈಯಿಂದ ಕ್ಯೂಚಿ ಅದರ ರಸವನ್ನ ನೀವು ಆ ಮಿಶ್ರಣದಲ್ಲಿ ಆ ತಯಾರಿಸುತ್ತಿರುವೋ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಅಲ್ಲಾಡಿಸಿ
ಹ್ಮ್ ಸರಿ
ಎಲ್ಲಾಡಿಸಿದ ನಂತರ ಒಂದ್ ಐದ ನಿಮಿಷ ಅದನ್ನ ಕಾಲಲು ಬಿಡಿ ಅದು ಸ್ವಲ್ಪ ಕಾದು ನಿಮಗೆ ಹಾವಿಯನ್ನ ಒಂದು ಒಂದು ವಾಸನೆಯನ್ನ ಕೊಡುತ್ತ
ಹ್ಮ್
ಆ ವಾಸನೆಯನ್ನ ಕೊಟ್ಟ ನಂತರ ನೀವು ಏನ್ ಮಾಡ್ತೀರಾ ಅಂತನಂದ್ರೆ ಒಂದೇ ಮೊಟ್ಟೆಯನ್ನ ಒಂದೊಂದೇ ಮೊಟ್ಟೆಯನ್ನ ಅಂದ್ರೆ ಮೂರ್ ಮೊಟ್ಟೆ ಇರುತ್ತಲ್ವಾ ಒಂದಂದು ಮೊಟ್ಟೆ ಹೊಡೆದ್ ಬಿಿಟ್ಟು ಒಂದು ಬಾ ಒಂದು ಮೂಲೆಯಲ್ಲಿ ಇನ್ನೊಂದು ಹೊಟ್ಟೆ ನೋಡದ್ ಬಿಟ್ಟು ಇನ್ನೊಂದ್ ಮೂಲೆಯಲ್ಲಿ ಇನ್ನೊಂದ್ ಹೊಟ್ಟೆ ನೋಡದ್ ಬಿಟ್ಟು ಇನ್ನೊಂದ ಮೂಲೆಯಲ್ಲಿ ಹಾಕಿ ಹಾಕಿ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ
ಹ್ಮ್
ಬೇಯಿಸ ಹೋಗ ಬಿಟ್ಬಿಟ್ರೆ ಆ ಹಾ ನೀವು ಅದನ್ನ ಅನ್ನದ್ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಸಕತಗಿರುತ್ತೆ
ಓಹೋ ಹಗೆ
ನೀವು ಅನ್ನದ ಜೊತೆ ತಿನ್ಬಹುದು ಅಹ್ ಕಡಕ್ ರೊಟ್ಟಿ ಜೊತೆ ತಿನ್ಬಹುದು ಚಪಾತಿ ಚಪಾತಿ ಜೊತೆ ಅಷ್ಟು ಸರಿ ಚಾನ್ಸ್ ಅಲ್ಲ
ಬ್ರೋ ಹಾ
ಚಪಾತಿ ಜೊತೆ ಕೂಡ ನೀವ್ ತಿನ್ಬೋದು ಅನ್ನದ್ ಜೊತೆ ಕೂಡ ತಿನ್ಬಹದು ಅನ್ನದ್ ಜೊತೆ ಅಂತ್ರೆ ತುಂಬಾ ಚೆನ್ನಾಗಿರುತ್ತೆ
ಹ್ಮ
ನೀವು ಅನ್ನ ಜೊತೆ ಸೇವನೆ ಮಾಡ್ಬಹುದು ಅದು ನಿಮ್ಗೆ ಅನುಗೂಲಕ್ಕೆ ತಕ್ಕಂತೆ
ಹ್ಮ್ ಹ್ಮ್ ಹ್ಮ್
ನೀವ ಅದನ್ನ ಮಾಡ್ಬೋದು ನೋಡಿ
ಹ್ಮ್ ಹ್ಮ್ ಆತ ಆಯ್ತು
ನೀವು ಹಂಗ್ ಮಾಡಿದ್ರೆ ನಿಮ್ಗೆ ಅದು ತುಂಬಾ ಸುಲಭವಾಗಿ ಮತ್ತೆ ರುಚಿಕರಾಗಿ ಘಮಘಮ ವಾಸನೆಯನ್ನ ಬರುತ್ತೆ
ಹ್ಮ್ ಸರಿ ಬಿಡಿ
ಸರಿ ಬಿಡ ನಾನ್ ನಿಮ್ಗೆ ಯಾವಾದ್ ಸಿಕ್ತ
ಹಾ ಸರಿ ಸರಿ
ತರಿರಿಸರಿ